ಹಲೋ
ಲ್ಲ
ಸರ್ ನಮಸ್ಕಾರ
ಹಾ ನಮಸ್ತೆ ಹೇಳಿ
ಸದರಾಮ
ಹ ಮಿ ಮ ಜನ್ಸ
ಮಳೆ ಮೆಲ್ಲ ಇದ್ದೀರಾ ಊಟ ಆಯ್ತಾ
ಹೌದು ನೀವೇನ್ ಮಾಡ
ಹ ಊಟ ಆಯ್ತಬ್ರ ಊಟ ಆಯ್ತಬ್ರ
ಇನ್ನು
ಅ ನಾವು ಕೇಳಿಸ ಇಲ್ವಾ
ಹಸ
ಬರ ನೀ
ನೋಡ್ಬೇಕು
ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ ನೋಡಿ ನೆಟ್ವರ್ಕ್ ಇರೋ ಜಾಗಕ ಬರ್ತೀರಾ ಆ ಕಡೆ ಹಂಗೆ ಅಲೋ ಹಲೋ ಹಲೋ ನೆಟ್ವರ್ಕ್ ಇಲ್ಲ ನೋಡಿ ಸಾರ್ ನೆಟ್ವರ್ಕ್ ನೆಟ್ವರ್ಕ್ ಇರೋ ಜಾಗಕ್ಕ ಬನ್ನಿ ಹಾ ಇವಾಗ್ ಬರ್ತಾ ಇದೆ ಮಾತಾಡಿ
ನೀನ್ ನೀವೇನ್ ಮಾಡ್ತಾ ಇದ್ದೀರಾ
ನಾವು ಕೂತ್ಕೊಂಡಿದ್ದೇವಿ ಬ್ರೂ ಏನ್ ತಿಂದ್ರಿ ಊಟ
ಊಟಾ ಸಂಜೆ ಹಿಂದೆ ಪಲಾವ್ ಮಾಡಿದ್ರು ಮನೇಲ್ಲ ಹ ಬಂದು ತಿನ್ಬಿಟ್ಟು ಕುತ್ಕೊಂಡಿದೀನಿ ಮನೆ ಹಿಂದ್ಗಡೆ ಒಂದ್ಸೂರು ಮಣ್ಣಿ ತ ಮಣ್ಣ ಹೆತ್ತ ಸೈಡ್ಗಾಕ ಪ್ರಚ
ಹಾ
ಬೆಳಿಗ್ಗೆ ತಕೋಣ ಅಂದ್ರೆ ಬಿಸಿ ಬಿಸಲು
ಹಾ
ಅದಕ್ಕೆ ಇವಾಗೆ ತಾಕಣ ಇದಿನಿ
ಹೌದಾ ಹ್ಮ್ ಮ ಇದು ಏನ್ ಮಾಡ್ತಾದವೆ ಕುರಿ ಹಸು
ಎಲ್ಲಾ ಬಡ್ಗಮ್ಮನ್ ಕಾಂಪೌಂಡ್ಲ್ ಕಟ್ಟಾಕೆ
ಒ್ಸರ್ ಮಲ್ಗ ಮತ್ತೆಡ ಏನ ಕೇಳಿಸ್ತಾ ಇಲ್ಲ ಅರ್ಥ ಆಗ್ತ ಮತ್ತಲ್ಲ
ಎಲ್ಲ ಎಲ್ಲ ಇಕ ಒಮ್ಮಂದು ಕಾಂಪೌಂಡ್ಲ್ ತಾಕಿ ನೀರ ಇರ್ಲಿ ಟು ಕಟಾಕಿ
ಹಾ
ಒಂದ್ ಹಸುವ ಅಲ್ಲಿ ಹಾಲ್ ಕರ್ಕೊಂಡು ಇನ್ನೊಂದ್ ಹಸು ತುಂಬಾಗಿದೆ ತುಂಬಾ ಇರೋಸ ಒಂದ್ ಸೈಡ್ ಕಟ್ಟಿ ಇದ್ರಲ್ಲ ಹಾಲ್ ಕರ್ಕೊಂಡು ಇದು ಬಾವ ಆದ್ರೆ ಟೂ ಬ ಗೊತ್ತಾ ಹ
ಬಬಾನ
ಅಂತ ಬಾವ ಒಂತರ ಅಲ್ವಾ
ಇದೇನೋ ಗೊತ್ತಿಲ್ಲಬ್ರು ಗೊತ್ತಿಲ್ಲ ಗೊತ್ತಿಲ್ಲಬರು
ಮಂಭ ಅಂತಾರೆ ಆ ತರ ಆದ್ರೆ ಟ್ಯೂಬ್ ಬರುತ್ತೆ ಹ ಒಂದು
ಹಾ ಹಾ
ಹ ಟೂ ಬ ಹಾಕ್ಬೇಕು ಏನು ಆ ಕಂಡೀಷನ್ ಅಲ್ಲಿ ಇತ್ತು ಅದಕ್ಕೆ ಟೂ ಬಾಕ್
ಹಾ
ಆಕಿ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಹೋಗ್ಬ ಬಂದ
ಹ್ಮ
ಕುೂತ್ಕೊಂಡಿದ್ದೀನಿ ಈಗ ಅದೇ ಮಣ್ಣೆ ತಾಕ್ಬೇಕ ಈಗ ರೋಡ್ ಹೋಗ್ಬ ಟ್ಟಿದೆ
ಬ್ರೂ ನೀವ್ ಹಸುಗೆ ಏನು ಸವೆೇನ್ ಕೊಡ್ತೀರಾ ಇಲ್ಲ ಗೂಳಿ ಹತ್ರ ಅದೇ ಒಂಂತರಾ ದೊಡ್ಡ ಕರು ಬರುತ್ತೆ ನೋಡಿ ಗಂಡು ಕರು
ಹ್ಮ್ ಸೆವೆನ್ ಫಸ್ಟ್ ಸೆವೆನ್ ಕೊಡಸ್ತೀವಿ ಎಚ್ ಎಫ್ ಹ ಎಚ್ ಎಫ್ ಬರುತ್ತೆ ಜರ್ಸಿ ಎಚ್ ಎಫ್ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ಹಾಕೊಂಡಿರುತ್ತೆ ಕಲರ್ ಹಸು ವೈಟ್ ಅಂಡ್ ಬ್ಲಾಕ್ ಕಲ್ಲವ ಐಟ ಬ್ರೌನ್ ಇರುತ್ತೆ ಅದು ಹೆಚ್ ಎಫ್ ಅಂತಾರೆ ಗೂಳಿ ಆ ಕಲರ್ ಹುಳಿರುತ್ತೆ ತನ್ನೋಡಿ ಆದರ್ ಸ್ಪರಣ ಹಾ ಸೆವೆನ್ಗೆ ಹಕಿರ ನಾವು ಬೇರೆಯವರು ಹೆಂಗೋ ಗೊತ್ತ ನಾವು ಸೆವೆನ್ ಸೆಟ್ ಆಗಿಲ್ಲ ಅಂದ್ರೆ ಗುಳಿ ಎತ್ರ ಕೆ ಇಡ್ಕೊಂಡುೋಗ
ಹ ನಿಮ್ ಮುಂದೆನೆ ಲೈಂಗಿಕಕ್ ಬಿಡಲ್ವ ಮುಂದೆನೆ ಆದ್ರೆ ಅಂದ್ರೆ ಇವಾಗ ಸವೆನ್ ಬಿಡಕ್ ಮುಂಚೆ ಇವಾಗ ಇವಾಗ ಹೆಣ್ಣು ಹೆಣ್ಣು ಹಸುನ ಮತ್ ಗಂಡ ಹಸುನ ಲೈಂಗಕ್ ಬಿಡ್ತಾರಲ್ವಾ ಅಂದ್ರೆ ಲೈಂಗಿಕಗಂದ್ರೆ ಗೊತ್ತಾ
ಹಾ ಗೊತ್ತಾಯ್ತ ಹೇಳಿ
ಹಾಂ ಅಲ್ ಲೈಂಗಿಕ ಬಿಡ್ತಾರಲ್ವಾ ಹಂಗ್ ಬಿಡಲ್ವ ನೀವು
ಅದು ಸೆವೆನ್ ಕೊಡಸ್ತೀವಲ್ವನ್ ನಾವಗ
ಸದೇನ್ಂದ್ರೆ ಆವಾಗ ಅದೇ ಡಾಕ್ಟರ್ ಬರ್ತಾರೆ ಹಾಂ ಹೇಳಕೆ ಕೈ
ಟ್ಯೂಬ್ ಎಲ್ಲ ಹಕ್ತಾರೆ ಡಾಕ್ಟರು ಟ್ಯೂಬ ಅಲ್ ಹಾಕ್ ತ್ತಾರೆ ಸಗಣಿಯಲ್ಲ ಆಚೆ ಹಾಕ್ ಅದೇನಾದ್ರೂ ಸೆಟ್ ಆಗಿಲ್ಲ ಅಂದ್ರೆ ಮಾತ್ರ ಹೌದು ಅದೇ ನೀವ್ ಹೇಳುದ್ರಲ್ಲ ಗಂಡದು ಲೈಂಗಿಕ ಗ್ರಾಂತ
ಹುಂ ಹುಂ
ಸೆಟ್ ಆಗ್ಲಿಲ್ಲ ಅಂದ್ರೆ ಒಂದ್ಸ ಸಲ ಎರಡು ಸಲ ನೋಡ್ ತೀವಿ ಸೆಟ್ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗ ಮಾಡ್ತೀವಿ
ಹ್ಮ್
ಇನ್ ಏನ್ ಮಾಡ್ತೀರಾ ಕುರಿಗೆ ಕುರೀಗ್ಲು ಕುರೀಗ್ಗ ಲಾರಿದಾವಂತ್ ದಲ್ಲೋ ನೀವು
ಹಾ ಹೌದು ಅದ್ರಲ್ಲೂ ಒಂದೆ ಹೆಣ್ ಕೂರಿ ತುಂಬಾ ವೇಟ್ ತೆ
ಹೌದಾ
ಹ್ಮ್ ಅಂ
ಮನೆ ಎಷ್ಟ ಹೈಟು ರೀಬೋದುದು ಗುರು ಇರೋದು ನಿಮ್ ಮನೆ ಎಷ್ಟು ಎಷ್ಟು ದೊಡ್ಡದು
ನಮ್ಮ ಮ ಮೂದ ಫ್ಲೋರ್ ಇದೆ
ಫ್ಲೋರಾ ಅಂದ್ರೆ ಗ್ರೌಂಡ್ ಫ್ಲೋರ್ ಬಿಟ್ಟ ಇಲ್ಲ ಗ್ರೌಂಡ್ ಫ್ಲೂರ್ ಸೇರಿಸಕೊಂಡ
ಗ್ರೌಂಡ್ ಫ್ಲೋರ್ ಸೇರಿ ಮೂರ್ ಫ್ಲೋರ್ ಇದೆ
ಹಾ ಹೌದಾ
ಇದು ಪಾರವಾಳ ಏನಾದ್ರು ಸಾಕ್ತೀರಾ ನೀವು
ಪಾರಿವಳ ಸಂಬ್ರ್ಮಣ ಚೆಸ್ ಹಾಕಿದ್ವಿ ನಾವು ಇವಾಗ ಸಾಕ್ತಾ ಇಲ್ಲ ಅಂದ್ರೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅದಾಗುತ್ತೆ ಮನನಲ್ಲ ಇದ್ಕೊಂಡು ಅದು ಪಾರಿವಾಳ ಸಾಕೋದಿಂದ್ರ ನಿಂದ ಏನೋ ದರಿದ್ರ ಅಂದ್ರು ಅದಕ್ ಸಾಕೋದ್ ಬಿಟ್ಟು ಬೀಟೆ ನಾನು ಸಾತ್
ಹಾ ಇದು
ಸಾತ್ ತೀನಿ ಇನ್ನು ಲೇಟ್ ಸಾಕ್ತಿನಿ ಮನೆ ನಾನೇ ಮನೆ ಕಟ್ಬೇಕು ಮನೆ ಸಟ್ಟ ಮನೆ ಕಟ್ಟಿ ಸಾಕ ತಿನ್ನಿ ಬ್ರೋ ಬಿಡಲ್ಲ ಮುಗ್ಗಾ ಜೀವಾಗ್ಲಿನ್ ಸಾಕ್ಬೇಕು ಹಮ
ಮೂ ಮೂ ಜೀವ ಇದ್ರೇನೆ ಮನೇಲಿ ಇದು ಅದ್ರಲ್ಲಿ ಯಾವ್ದ ಯಾವ್ದ ಜಾತಿ ಬರುತ್ತೆ ಅಂತ ಯಾವ್ದ ಪಾಠದಲ್ಲಿ
ದಾರವಾಡ ಬಗ್ಗೆ ಎಲ್ಲ ಗೊತ್ತು ಹ ಹೇಳ ಏನಾದ್ರೂ ಗೊತ್ತಾಗಬೇಕು ನಿಮ್ಗೆ ಹ್ಮ ಹ್ಮ್
ಇದ್ರಲ್ಲಿ ಯಾವ್ಯಾವ ಜಾತಿ ಬರುತ್ತೆ ಅಂತ ಏನಾದ್ರು ಹೇಳ್ೀರ ಅಂತ.
ಇ ಪ ಕಡದಲ್ಲಿ ವೆಜ್ ಅನ್ ಇದೆ ಮಿನಿಮಮ್ ಅಂದ್ರೆ ಒಂದ್ ಏಳು ಹಳ್ತೀನಿ ಕೇಳಿಸ್ಕೊಳ್ಳಿ. ಒಂದ್ ಐದಾರು ಏಳ್ು ಹೇಳ್ತೀನಿ. ಆಗ ಫಸ್ಟ್ ಒನ್ ಬಂದು. ಜಿಿಂದ್ಲಿ ಗೊತ್ತಾ. ಜಿಂಗಲಿ.
ಶೇಂಗ್ಲಿ ಅಂತ.
ಅದೇ ಈ ಹ ಅದೇ ಅದೇ ಜಂಗ್ಲಿ ಹ ಹ ಜಂಗ್ಲಿ ಅಂದ್ರೆ ಹವು. ಇನ್ನೊಂದು್ ಬರುತ್ತೆ ನಾಟಿ. ಅಂದ್ರೆ ಒಂದ ಸಲ ಮನೆ ಗುರ್ತಿಟ್ಕೊಂಡೈ್ತಂದ್ರೆ ಆಹ ಯಾವ ಮನೆ. ಯಾವ ಗೂಡ ಅ ಒಂದ ದಿವಸ ಇರ್ತೈತೋ ಅದೇ. ಕೂಡಲ್ಲಿ ಮತ್ತೆ ಮತ್ತೆ ಬಂದು ಬಂದು. ಕೊಂತಾ ಇರ್ತ ಅದು ನಾಟಿ ಹಾ.
ನಾ. ಮತ್ತ ಈಗ ವು ಇವಾಗ ಒಂದ್ ಮನೆಯಲ್ಲಿ ಇರುತ್ತೆ.
ಹಾ.
ಆ ಮನೆಯಿಂದ ತಂದ ಇನ್ನೊಂದ್ ಮನೇಲಿ ಒಂದ್ ದಿನ ಬಿಟ್ಕೊಂಡ್ರೆ ಸಾಕು.
ಹಾ ಸರಿ ಸರ್ ಸಾಕು ಅದ್ರಲ್ಲಿ ಆದ್ರ. ಕಂಫರ್ಟ್ ಆದ್ರೆ ಸಾಕದು ಅ್ರ ಕಂಫರ್ಟ್ ಕಂಫರ್ಟಬಲ್ ಇವಾಗ ಮನೆಯಲ್ಲೇ. ಇವಾಗೊಂದು ಮನೆ ಇರುತ್ತೆ ಅನ್ಕೊಳ್ಳಿ. ನ್ ಮನ. ದೊಡ್ಡದಾಗು ಹೈಟ್ ಆಗಿರುತ್ತೆ ಅನ್ಕೊಳ್ಳಿ. ಆಯ. ಟ್ಟಗ ಇದ್ರೆ ಒಂದೇ ಮನೇನುೂ ಸಾಕು. ಒಂದೇ ದಿನ ಸಾಕು ಒಂದ ದಿನ ಮನಲ್ಲಿ ಇಟ್ಕೊಂಡ್ರೆ. ಸಾಕದು ಮನೆ ಚಿಕ್ಕದಾಗ ಐತೆ. ಪರಳಸಕ್ಬೇಕು ಅಂದ್ರೆ ಅದ್ರ ಒ. ಚಿತ್ ಬರುತ್ತೆ ಸರ್ ಒಂದು. ಛತ್ರಿ. ಹಾ ಚತ್ರಿಯ ಕಟ್. ಚತ್ರ ಕಟ್ಟಿ ಛತ್ರಿನ ಮೇಲಕೆತ್ತಿ ಅದನ್ನ ಒಂದ ಮೂರ್. ದಿನ ಬ್ರೋ. ಮೂರ್ದ. ದಿನ ಮೇಲೆನೆೇ ಇಡ್ಬೇಕು ಅಂದ್ರೆ. ಮಳೆ ಟೈಮ್ ಟೈಮ್ಗೆ ಊಟ ಹಾಕಿ ನೀರ್ ಕೊಟ್ಟು ನೀರ್ ಕ್ಕ. ನೀರಾಗಿಲ್. ಅಲ್ಲಿ ಸ್ನಾನ ಮಾಡ್ಸಿ. ತಿರ್ಗಾ ಮೇಲೆ ಛತ್ರಿ ಮೇಲೆ ಹಾಕ್ಬೇಕು.
ನೀರಲ್ ಸ್ನಾನ ಮಾಡ್ಸಿದ್ರೆ ಏನ ಆಗಲ್ವ ಅದಕ್ಕೆ.
ಇಲ್ಲ ಇಲ್ಲ ಓಲ್ಡ್ ಮೆಮೋರಿಯಲ್. ಮರ್ತೋಗುತ್ತೆ ನೀರಲ್ಲಿ. ಸ್ನಾನಾ ಮಾಡ್ಸುದ್ರೆ.
ಹ ಸರಿ ಸರಿ.
ಹಾ.
ಮತ್ ಇನ್ಯಾವಿಲ್ ಪಾರಿವಾಳಗ್ ಗೊತ್ತಿರೋದ.
ಇನ್ನ ಗೊತ್ತು ಬ್ರೋ ಆಮೇಲೆ ಓಮಾರ ಅಂತಿದೆ.
ಉಮರ್ ಹಾ ಅದ್ಯಾವ. ತರ.
ಓ ಮರೋಗ್ರೆ ಹಾ. ಕಣ್ಣು ಒಂಥರ ಅ. ಹ್ಮ ದಪ್ಪಗೆ ಇರುತ್ತೆ. ಅಂದ್ರೆ ನೀನು ನೀನ್ ಎಲ್ಲೇ ಬಿಟ್. ಇರು. ಉಮರು ಅ. ರಿಸಮರು ಅಂತ ಇರುತ್ತೆ ಎರಡು ಒಂದೇ ಉಮರು ರೈ. ಮರ್ ಅದು ನೀನು ಈ. ಮನೇನಲ್ಲಿ. ಒಂದ್ ಮನೆನಲ್ಲಿ ಸಾಕಿದ್ವಿ ಅಂದ್ರೆ ಒಂದು ಅಲ್ಲೆ ಮ. ಟ್ಟೆ ಇಕ್ಕಿ ಅಲ್ಲೇ. ಮರಿ ಆಗುತ್. ಅಂತಂದ್ರೆ ಒಂದು ಓಮರ್ ಆ ಮನೆ ಬಿಟ್ಟು ನೀನು ಒಂದು ಎಷ್ಟು ಒಂದು ಏಳ್ನೂರ್ ಎಂಟನೂರ್ ಕಿಲೋಮೀಟರ್ ಬಿಡು ದೂರ ಎತ್ಕೊಂಡೋಗಿ. ಆ ಮನೆನಲ್ ಬಂದು ಕುತ್ಕೊಳ್ಳುತ್ತೆ ಅದು
ಅಷ್ಟು ಮೆಮೊರಿ. ಪ್ಪ ಅವರ್ ಇರುತ್ತ ಅದಕ್ಕೆ ಜ್ಞಾಪಕ ಶಕ್ತಿ ಅಷ್ಟ್ ಇರುತ
ಹಾ ಹಾ ಸರಿ ಸರಿ ಇನ್ನೊು ಸಮಾಚಾರ ಇನ್ ಯಾವುದು ಮತ್ತೆ ಇನ್ನೊಂದು ಹೇಳ್ಬೇಕು ರಿ ಇನ್ನೂ ಇದಾವೆ ಇನ್ನು ಪರವಳ ಬಗ್ಗೆ
ಹಾ ಲಕ್ವಾ ಅಂದ್ರ ಅದ್ ಲಕ್ವಾ ಅಂದ್ರೆ ಏನು ಪರೋಡ್ಗ್ಲಿ ಇಟ್ಟುದೇನ್ ಕುತ್ ತಬ್ ಲಕ್ವಾ ಅಂದ್ರೆ ಆ ಲಕ್ವಾ ಇದ್ರೆ ಲಕ್ವಾ ಇದ್ರೆ ನಮ್ಮ ಹತ್ರ ಇರುತ್ತೆ ನೋಡಿ ಪಾರಿವಡ್ಗ್ಲು ಆ ಪಾರಿವಾಡ್ಗ್ಲಿ ಈ ಎಲ್ಲಾ ಒಂದೇ ಒಂದ್ ರೋಗ ಬರಲ್ಲ ಬ್ಬ್ರೊ ಒಂದು ರೋಗ ಬತ್ ಲ್ಲ ಏನು ಒಂದು ಪ್ರಾಬ್ಲಮ್ ಇಲ್ದ್ರೆ ಇಕ್ಕ ಪ್ರಾಬ್ಲಮ್ ಬರುತ್ತೆ ಅದಿಕ್ಕೆ ಈವಾಗ ರೇಸು ಅವ್ರ ಹೆಸ್ರಲ್ಲಿ ಇರುತ್ತೆ ಹಾ ಅದಿಕ್ ಕೇಕ್ ಒಂಥರ ರೋಗ ಬರುತ್ತೆ ಅನ್ಕೊಳ್ಳಿ ಇವಾಗ ಜ್ವರಾನೇ ಆಗ್ಲಿ ಏನ ಆಗ್ಲಿ ಬಿಡು. ರೋಗ ಬರುತ್ತೆ ಅದುದ್ ರೋಗ ತಡಿಯೋದೆ ಲಾಖ್ವ ಸರಿ ಬ್ರೊ ಆಮೇಲೆ ಮಾಡ್ಲಾ
ಹಾ ಸರಿ ಬ್ರೊ ಥ್ಯಾಂಕ್ ಯು